ಹೆಂಗಿದ್ದೀರಾ.
ಚೆನ್ನಾಗಿದೀವಿ ನೀವೇನ್ ಊರ್ಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಬ ಬಂದಿದ್ದೀರಾ
ಏನಂದ್ರರಿ.
ಊರ್ರಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಬಂದಿದ್ದೀರಾ ಅಂದೆ. ಹಾ ಹಲೋ ಕೇಳಸ್ತಾಲ್ವಾ. ಕೇಸ್ತಾ ಇಲ್ವಾ ಹ್ಮ್ ಕೇಳಿಸ್ತಾ ಇದೆ ಸ್ವಲ್ಪ ಸೌಂಡ್ ಜಾಸ್ತಿ ಇಟ್ಕ
ಹಾ ಹೌದದು ಇಟ್ಕೊಂಡಿದ್ದೀನಿ ನೀಗೆ
ಹು ಊರಿಗ್ ಹೋಗ್ಬಿಟ್ಟಿದ್ದೀರಾ ಏನು ಫಕ್ಷನ್ ಫಂಕ್ಷನ್ ಅಂತ ಏನನ್ನ ಎಲ್ಲ ಮುಗಿಸಸ್ಕೊ್ ಬಂದ್ರೆ
ಹನ್್ರೀ ಹೋಗ್ಬಿಟ್ಟಿ ಮುಗಿಸಕೊ ಬಂದೆ
ಹು ಚೆನ್ನಾಗ್ ಖುಷಿಯಾಗಿ ಮಾಡ್ಕೊ ಬಂದಿದೀರಾ.
ಹ್ಮ್ ಮದೆ ಎಲ್ಲ ಉಂಟಿತ್ತು
ಹ್ಮ್ ಯಾವ್ದ ಅದೇ ಸಿ ತ್ತೆ ಉಟ್ಕೊಂಡಿದ್ರಾ ಅಥವಾ ಬೇರೆದ್ ಉಟ್ಕೊಂಡಿದ್ರೆ ಯಾವವುದಾವ್ದುಳ್ತಿದ್ರಲ್ಲ ಇದು ಚನ್ನಾಗಿಲ್ಲ ಬದಲಾಯಿಸ್ಬೇಕು ಅಂತ.
ಇಲ್ಲ ಅದೆ ಸೀರಿ ಉಕ್ಕೊಂಡ.
ಹೌದಾ ಇನ್ನೊಂದು ಯಾವ್ದೋ ರಿಸೆಪ್ಷನ್ಗೆ ಬೇರೆದ್ ಹಾಕೋಬೇಕು ಅಂತ ತೋರಿಸ್ತಿದ್ರಲ್ಲ.
ಇಲ್ಲ ಅದನ್ನೇ ಹುಡ್ಕೊಂಡೆ ತಗೊಂಡಿದ್ದೀನಿ ಅದಕ್ಕೋಸ್ಕರನೇ.
ಹು ಹು ಹೌದಾ ಹೊಲಿ ಬಿಡು ಯಾ ಅಯ್ಯ್ ಯ್ಯೊ ನಾವೆಷ್ಟು ಹಾಕತ್ತೀವಿ ಬಟ್ಟೆಗಳು. ಅದರಲ್ಲ ಅದು ಒಂದ ಅಲ್ವಾ. ಹು ಅದಕ್ಕೆ ಇನ್ನು ಅದಕ್ಕೋಸ್ಕರ ತಗೊಂಡಿದಿಯಾ. ಹಾಕೊಂಡಿಲ್ಲ ಅಂದ್ರೆ ಅವ್ರು ಕೇಳ್ತಾರೆ ಯಾಕೆ ಏನಾವ್ ಕೊಡ್ಸಿದ್ ಹಾಕೊಂಡಿಲ್ಲ ಅಂತ
ಹಾ
ನಾವೇ ಆಗಿದ್ರೆ ಬಿಡು ನಮ್ಮಿಷ್ಟ ಕ್ಕ ನಾವು ಹೆಂಗಾರು ಹಾಕೋತೀವಿ ಅಂದ್ಕೊಬೋದಾಗಿತ್ತು ಸರಿತಾನೆ. ಮತ್ತ ಏನ್ ತಂದ್ಯಾ ನಂಗ್ ತಿನ್ನಕಾದ್ರೂ ಒಂದ್ಚೂರು ಏನಾರ ಕೊಟ್ಯಾ.
ಅಯ್ಯಕ್ ನಮಗ್ ಕರ್ಜಿಕಾಯಿ ತಿಂತಿದ್ ಕೊಡ್ತಿದ್ ಕೊಡ್ಲಲ್ ಅವಾಗ್ಲೇ. ಕರ್ಜಕಾಯಿ ತಿಂತಿದ್ದೆ ನಾನು ಹೇ ಕೊಟ್ಟೆ ನಾನು.
ಹೊಡಿತೀನಿ ನೋಡಿ ಈ ಕಡೆಯಿಂದ
ಹೌದಾ ಮೋಸ್ಟ್ಲಿ ಪೂಜಾ ನಿರ್ಮೂಲಕ್ ಎಷ್ಟೇ ಅನ್ಸಿದೆ ಕೊಟ್ಟ ನಿಮಿತ್
ಹ್ಮ್ ನೋಡವ ಇದ ಹೆಂಗೈತೆ ಕೊಟ್ಟಿದ್ದೀನಿ ಅಂತ ಹ್ಮ್ ತಿಂದಕ್ ಕೂಡ ಹೋಗ್ಲಿ ನೀನೇ ಆತ ಇನ್ ಸ್ವಲ್ಪ ದಪ್ಪ ಆಗಿವವಂತ
ಹ್ಮ್ ಏ ಬಿಡ್ರಿ ದಪ್ಪದ್ದಲ್ಲ ಏನ್ ವಿಚಾರ
ಹ್ಮ್ ಇವಾಗ ದಪ್ಪ ಹಾಕ್ತಿೀವಿ ನಾಳೆ ಸಣ್ಣ ಹಾಕ್ತೀವಿ ಅಂತಾನ ಹ್ಮ್ ಅದು ಕರೆಕ್ಟೇ ಅನ್ ಯಾವಾಗ ಒಂದೇ ತರ ಇರಕ್ ಲ್ಲ ಅಲ್ವಾ ಮತ್ತೆ ಎ ಮ ಮ ಆಯ್ತು ಹೆಂಗಾಯ್ತು
ಮೂರ ಹತ್ರ ಇದ್ದಿದ್ದು
ಹ್ಮ
ಹ್ಮ್ ಹಾ
ನಿ್ಮ ಸಂಬಂಧಿಕರ ಮದ್ುವವೆ ಹ್ಮ್ ಹ್ಮ್ ಅ ಮೆ ನೆಂಟರು ಅವರೆಲ್ಲ ಚೆನ್ನಾಗಿ ಬಂದಿದ್ದಾರೆ ಎಲ್ಲಾರ್ಗು ಮಾತಾಡ್ಸ್ಬೇಕಿತ್ತು
ಹಾ ಎಲ್ಲರಿಗೂ ಮನ ಮಗಷ್ಟೆ
ಹ್ಮ್ ನೋಡಿ ನೋಡಿ ನನ್ ಬಟ್ಟೆ ಚೆನ್ನಾಗಿದ್ಯಾ ಹೆಂಗಿದೆ ನಾನ್ ಚೆನ್ನಾಗ
ಏಥವಾ ಅವರಿದ್ರಗ ಹಂಗೆಲ್ಲ ಕೇಳಿದ್ರ ನಾ ಏನಿದ್ರ ನಮ್ ಫ್ರೆಂಡ್ ನಿಮ್ಮ ಹತ್ರ ಅಷ್ಟೇ ಅಂತೇಳೋದು
ಹ ಅಲ್ಲ ನಿಮ್ ಈಗ ನಿಮ್ಮೇಜೋರು ಇರ್ತಾರಲ್ಲ ಫ್ರೆಂಡುಗಳು ಅದ್ನ್ನ ಕೇಳ ಕೇಳ್ತೀವಿ ಹ್ಮ್ ಸಾಮಾನ್ಯವಾಗ ಹಂಗಗೆ ತಾನೆ ರೆಡಿ ಆಗ್ಬಿಟ್ಟೆ ನೋಡ ಚೆನ್ನಾಗಯ್ತಾ ಹೆಂಗಿದೆ ಚೆನ್ನಾಗ್ ಕಳಸಿದ ನ ತಾನೆ
ಹ್ಮ್ ಹೌದ ಅವ್ರೀ ಕೇಳ್ಬೋದು ಬಟ್ ಹ್ಮ್ ಇವ್ರರಿಗೆಲ್ಲ ಕೇಳಲ್ಲ ಹ್ಮ್ ಚೆನ್ನಾಗಿ ಕಾಣಿಸಸ್ದ್ದೆ ಅಂದ್ರು ಹ್ಮ್ ಹ್ಮ್ ಹೌದು ಅದು ನಿಜ
ನಮ್ಗೆ ಸಮಾನ ಆಗಿರೋ ಏಜ್ನವರ್ಗೂ ಇಲ್ಲ ನಮ್ಮನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರ್ಗೂ
ಹ್ಮ್ ಹೌದು ಹ್ಮ್
ಹ್ಮ್ ಹೆಂಗಂದ್ರಲ್ಲಾ ಚೆನ್ನಾಗಿದೆ
ಹಾ ಚೆನ್ನಾಗಿದೆ ಅಂತಂದ್ರೆ
ಹ್ಮ್ ಹ್ಮ್ ಉಂಟ್ಲಿ ಬಿಡು ನಿನಗೆ ಹೆಂಗ್ ಅನ್ಸ್ತು ಬೇರವ್ರಿಗೆ ಹೆಂಗಾರ ಅನ್ನಿಸ್ಲಿ
ಹಾ ನನ್ಗೂ ಚೆನ್ನಾಗಿದೆ ಅನ್ಸತು
ಹ್ಮ್ ಅದು ಕೆಲ್ವೊಂದ್ ಹಂಗೆ ಬಟ್ಟೆಗಳು ಹಾಕೊಂಡ್ರೆ ಅದ್ರ ಲುಕ್ಕ ಗೊತ್ತಾಗಲ್ಲ ಅಯ್ಯೋ ತಗೊಂಡ್ರೆ ನೋಡ್ಬೇಕ್ರೆ ಯಾಕೋ ಒಂಥರ ಅನಿಸುತ್ತೆ ಅಂತ ಆಮೇಲೆ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ
ಹ್ಮ್
ಅದನ್ನ ಹಾಕೊಂಡ್ರನನೆ ಗೊತ್ತಾಗೋದ ಅದು ನುಖ ಹೆಂಗ್ ಬರುತ್ತೆ ಮತ್ತು ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಹ್ಮ್ ಒಂದ್ ಹುಡ್ಗಿ ಹೇಳ್ತಿತ್ತಲ್ಲಮ್ಮೊನ ನೀ ಸುಮ್ಮ್ನೆ ಟ್ರಯಲ್ ನೋಡ್ತಿದ್ರಲ್ಲ
ಹ್ಮ್
ಆವತ್ತ ಅವಳಗೆ ಹೇತಿಲ್ವಾ ರೆಡಿ ಆಗಬಿಟ್ಟು ಚೆನ್ನಾಗಿ ಹಾಕ್ಕೊಂಡ್ರೆ ಚೆನ್ನಾಗ್ ಕಾಣಸುತ್ತೆ ಆಾಗ ಗೊತ್ತಾಗುತ್ತೆ ಅಂತ ಅದ್ ನಿಜ ತಾನೇ
ಹ್ಮ್ ಅದು ನಿಜಾನೇ ಹ್ಮ್
ಮತ್ತೆ ನಾಳೆ ಬರ್ಬೇಕಾಗಿತ್ತು ಯಾಕ ಇವತ್ತ ಬಂದ್ಬಿಟ್ಯಾಾ
ಏನಂದ್ರಿ
ನಾಳೆ ಬರ್ಬೇಕಿತ್ತು ಯಾಕೆ ಬಾನೂರನೇ ಬಂದ್ಬಿಟ್ಟಿ ಎಲ್ಲಾ ಅಂದೆ
ಏನೊಂದ್ ಸ್ವಲ್ಪ ಕೆಲ್ಸ ಇತ್ತಕೊಂಡ್ರೆ ಅದಕ್ಕೆ ಬಂದು
ಹೌದಾ ಏನ್ ಗೊತ್ತಾ ಬೆಳಗ್ಗೆ ಅಂದ್ರೆ ಸುಮ್ಮ್ನೆ ಟೆನ್ಷನ್ ಓಡೋಡಿ ಬರ್ಬೇಕು ಸಂಜೆ ಬಂದ್ಬಿಟ್ರೆ ನೈಟ್ ಫುಲ್ಲು ರಾತ್ರಿ ಮಲ್ಕೋಬೋದಲ್ಲ
ಹ್ಮ್ ಹೌದದು ನಿಜ ಹ್ಮ ಹ ನನಗೂ ಇವತ್ತು ಸ್ವಲ್ಪ ಹೊರಗಡೆ ಎಲ್ಲ ಅಡ್ಡಾಡ್ ಬಂದಿದೀಿನ
ಹ್ಮ್ ಹ್ಮ್ ಹಂಗೆ ಓಹ ಬರವಾಗ ಹಂಗೆ ಓಡಾಡ್ಕೊಂಬಂದ್ಬಿಟಿಯಾ
ಹ್ಮ್ ಷ್ಟತ ಡೈಲಿ ಹೆಂಗಗೆ ಓಡಾಡ್ಬಿಟ್ರೆ ಆಟೋಮೆಟಿಕ್ ಆಕಿ ಇ
ಸಣ್ಣ ಆಗ್ಬಿಡ್ತೀನಿ ಸಣ್ಣಾಗದೇ ಒನ್ ಕಡೆಗೆ ಇಲ್ಲಿ ತುಂಬಾ ಓಡಾಡ್ಬಿಟ್ರೆ ಕಾನ್ ನೋವು ಬಂದ್ಬಿಡ್ತವೆ ಅದು ಏನು ಗೊತ್ತಾ ನವುಂದರೆ ಒಂದು ವಾರ ಹಂಗೆ ಜಾಸ್ತಿ ದಿನ ಒಂದ್ ಐದ್ ದಿನಕ್ಕಿಂತ ಜಾಸ್ತಿ ಓಡಾಡ್ಬಿಟ್ರೆ ಅದು ಅಭ್ಯಾಸ ಆಗ್ಬತ್ತೆ ಮತ್ತೆ ಒಂದ್ ವಾರ ಚೆನ್ನಾಗ್ ಓಡಾಡ್ಬಿಟ್ಟು ಇನ್ನೊಂದ್ ವಾರ ಫುಲ್ ಕುೂತ್ಕೋಬಿಟ್ರೆ ಮತ್ತೆ ಕಾಲ್ ನೋವು ಹೆಲ್ಲ ಬರುತ್ತೆ ತಾನೇ
ಹೌದು
ಹ್ಮ್ ಅದಕ್ಕೆ ನಾ ಅದನ್ನಾಗಿಲ್ಲಿ ಮೆಿತಿಯನ್ನ ಇಟ್ಕೊಬೇಕು ಹೌದಾ
ಹ್ಮ್ ಅದಕ್ಕೆ ಏನೋ ಸ್ವಲ್ಪ ಇವತ್ ಬೆಳಗ್ಗೆಿಂದ ಬರ ಊಟ ಬರ ಕರಕ್ಟ ತಿಂದಿಲ್ಲ
ಯಾಕೆ ತಿನ್ಬೇಕಿತ್ತು ನಿನ್್ಗೆ ಯಾರು ಊಟ ತಿಂದಿದ್ದಂಗಗೆ ಅಡ್ಡಡಿ ಅಂದ್ರು
ಪ್ರಸ್ತಾಾವಯತಿ ಬು
ಹ್ಞೂ ಅಷ್ಟೊಂದು ಏನ ಕಟಾಡಿದೆ ಸ್ವಲ್ಪ ಕಡಿಮೆ ಅಡ್ಡಾಡಿ ಊಟ ತಿನ್ಕೊಂಡು ಸರಿಯಾದ ಸಮಯಕ್ಕೆ ಓಡಾಡ್ಬೇಕು ಏನು ಗೊತ್ತಾ ನಾವು ಒಂದು ಒಂದು ವಾರದಲ್ಲಿ ಒಂದು ಒಂದು ದಿನ ಉವಾಸ ಇರಬೇಕು ಅಂತಾರೆ ಅಲ್ವಾ ಅದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಅದು ನಾವು ಇಷ್ಟಪಟ್ಟು ಬಿಡಬೇಕು ಉಪವಾಸ ಅನ್ನೋದು ಸುಮ್ಮನೆ ಏನೋ ಅ ಅಕಸ್ಮಾತ್ಗ ಆಕಸ್ಮಿಕವಾಗಿ ಬಂದಾಗ ನಮ್ಗೇನು ಏ ಪರವಾಗಿಲ್ಲ ಬಿಡಿ ಇವಾಗ ಮಾಡಿಲ್ಲ ಅಂದ್ರೆ ಸ ಮಧ್ಯಾಹ್ನ ಮಾಡೋಣ ಆಮೇಲೆ ಅದು ಬಿಟ್ಟು ಟ್ಟು ಸಂಜೆ ಮಳಣ ಇಲ್ಲ ರಾತ್ರಿಗ್ ಮಾಡೋಣ ಅಂತ ಅನ್ಕೊಂತೀವಿ ಆದದ್ರ ಏನು ಪರಿಣಾಮ ಯಾವಾಗ ಗೊತ್ತಾಗುತ್ತೆ
ಹ್ಮ
ನೆಕ್ಸ್ಟ್ ಮುಂದಿನ ದಿನ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲ ಒಂದ್ ಎರಡು ದಿನ ಆದ್ಮೇಲೆ ಎದೆ ಎಲ್ಲ ಉರಿ ಬರುತ್ತೆ ಹೌದಾ ಅದು ಹೆಗೆ ಅಂದ್ರೆ ನಮ್ಮಲ್ಲಿ ಕೆಲವೊಂದು ನಮ ದೇಹದಲ್ಲಿ ಅಂದರೆ ಒಂದು ವಾರ ಪೂರ್ತಿ ತಿಂದಿರ್ತೀವಲ್ವಾ ಅದು ಫ್ಯಾಟ್ ಅಂದರೆ ಕೊಬ್ಥರ ಗ್ಲೈಕೋಜೆನ್ ಅಂತ ಹೇಳ್ತಾರೆ ಅದು ಬಯಾಲಜಿಯಲ್ಲಿ ಅದು ನಮ್ಮ ಇದ್ರಲ್ಲಿ ದೇಹದಲ್ಲಿ ಇರುತ್ತೆ ಅದು ಎಷ್ಟೋ ಅಂದ್ರೆ ಜಾಸ್ತಿ ಇೀರಲ್ಲ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅದೇನಾದರೂ ನಾವು ಹಿಂಗೆ ಉಪವಾಸ ಇರ್ತೀವಲ್ವಾ ಉಪವಾಸ ಇದ್ದಾಗ ಏನಾಗುತ್ತೆ ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಅದು ಜಾಸ್ತಿ ಇರಲ್ವಲ್ಲ ಒಂದ್ ದಿನ ಪೂರ್ತಿ ಆಗೋಷ್ಟು ಜಾಸ್ತಿ ಇರಲ್ಲ ನಮ್ದ ದೇಹದಲ್ಲಿ ಅ ಸ್ವಲ್ಪ ಯಾವಾಗದು ಗ್ಲೂಕೋಸ್ ಆಗಿ ಪರಿರ್ನೆ ಆಗುತ್ತೆ ಅದೆ ಎಷ್ಟಿರುತ್ತೋ ಅಷ್ಟು ಕರ್ಗೋಗ್ಬಿಡುತ್ತೆ ಅದು ಶಕ್ತಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ ಗ್ಲುಕೋಸ್ ಅಂದರೆ ಶಕ್ತಿ ಅಂತನೇ ಅರ್ಥ ಆವಾಗ ಅದು ಕಡಿಮೆ ಹಾ ಕಡಿಮೆ ಹಾಕ್ಬಿಟ್ಟಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಬಟ್ ನಮ್ಗದು ಯಾರ್ಗದನ್ನ ಕರೆಕ್ಟ್ ಆಗ ನೋಡ್ಕೋತಾರೆ ನಮ್ಮಲ್ಲಿ ಏನೋ ಚೇಂಜಸ್ ಆಗ್ತಿದೆ ನಮ್ಮ ದೇಹದಲ್ಲಿ ಬದಲಾಗ್ತಿದೆ ಅಂತ ಗೊತ್ತಾಗೋದು ಅಂದರೆ ಕೆಲಬರಿಗೆ ಮಾತ್ರ ಅಂದ್ರೆ ಅದನ್ನ ಅವರು ಅಷ್ಟು ಆಳವಾಗಿ ನೋಡ್ಕೋಬೇಕು ಹೆಂಗಾಗುತ್ತೆ ಅಂದ್ರೆ ಇದು ನನ್ನ ಅನುಭವ ಈಗ ಒಂದ ದಿನ ನನ್ೇನ ಕೋಪ ಮಾಡ್ತಿ ಇಕೊಂಡು ಇಲ್ಲಾಂದನ್ಗ್ ಬೇಡ ಅಂತಾನ ಊಟ ಬಿತ್ೆ
ಹ್ಮ್
ಅವಾಗೇಏನಾಗುತ್ತಾ ಅವತ್ತಿನ ದಿನ ಸರಿ ಏನಾಗಲ್ಲ ಬಿಡು ಇವತ್ತು ಒಂದು ಊಟ ತಾನೆ ಹಿಂದ ಇದಬ್್ರು ಏನ ಆಗಲ್ಲ ಅಂತ ಹಂಗಗೆ ಮಲ್ಕೊಬಡ್ತೀನಿ ಸ್ವಲ್ಪ ನೀಟ್ ಕುತ್ಕೊಂಡು ಹಸವಾದಾಗೆ ನನಂಗೆ ಟೈಮ್ ಸಿಗಲಿಲ್ಲ ತಿನ್ನೋಕ್ಕೆ ಅಂತೇಳ್ಬಿಟ್ಟು ಏನೋ ಒಂದು ಕಾರಣ ಇದೆ ಸುಮ್ಮನೆ ಹಾಕ್ತೀನಿ ನೆಕ್ಸ್ಟು ಮಾರನೇ ದಿನ ನೋಡಿದ್ರೆ ಫುಲ್ಲು ಸುಸ್ತಾಗ್ತಾ ಇರುತ್ತೆ ಆಮೇಲೆ ಕೈ ಕಾಲುಗಳಲ್ಲಿ ಈ ಮೂಳೆಗಳು ಜಾಯಿಂಟ್ ಆಗಿರ್ತಾವಲ್ಲ ಅಲ್ಲೆಲ್ಲ ನೋ ಬರು ತ್ತ ಅವವಾಗಾ ನಾನನ್ ಕೆಲ್ಸ ಮಾಡಿಲ್ಲ ಇಲ್ಲೆಲ್ಲ ಹೆಂಗ್ ನೋವಾಗಕ್ ಸಾಧ್ಯ ಅಂತ ನಾ ಅನ್ಕೋತೀನಿ ಹಂಗ ಅನ್ಕೊಂಡಾಗ ಆಮೇಲೆ ಅನ್ಕೋತೀನಿ ನಾನ ನಿನ್ನೆ ಏನ್ ಊಟ ಮಾಡಿದ್ದೆ ಏನು ತಿಂದಿದ್ದೆ ಎಷ್ಟು ಹತ್ತನ ತಿಂದೆ ಎಷ್ಟು ಊಟ ತಿಂದಿದ್ದೆ ತಿಂದಿದ್ದನ ಇಲ್ವಾ ಹಾಗಾದ್ರೆ ಇದಕ್ಕೇಏನ್ ಕಾರಣ ಇರ್ಬೋದು ಅಂದ್ರೆ ನನ್ನ ದೇಹದಲ್ಲಿ ಬ ಬಾಗಿರುವಷ್ಟು ಶಕ್ತಿ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಊಟ ಮಾಡಿಲ್ಲ
ಹ್ಮ್
ಹ ಆವಾಗ ಅದಕ್ಕೆ ನನಿದ್ದರ ನೋವು ಬರ್ತಿದೆ ಕೈ ಕಾಲು ಅಲ್ವಾ
ಹೌದು ನನಗೂ ಅದು ಅನುಭವ ಆಗಿದೆ
ಹ್ಮ್ ಹೌದು ಆತರ ಏನ್ ಗೊತ್ತಾ ನಾವು ಊಟ ಬಿಟ್ರುೂನು ಅಹ ಅದೇನದು ಘನ ಇದು ಬರುತ್ತಲ್ಲ ಸಾಲಿಡ್ ಅಂತ ಹೇಳ್ತಿ ತಾರಲ್ಲ ಅದನ್ನ ಬಿಟ್ಟ್ರೂ ಅಂದರೆ ಇದು ದ್ರವ ಅಂದರೆ ನೀರು ಜ್ಯೂಸ್ ಆಗ್ಲಿ ನೀರು ಜಾಸ್ತಿ ಕುಡಿಬೇಕು ಹಂಗಂತ ಹಸವಾದಾಗೆಲ್ಲ ನೀರ ಕುಡಿತಾ ಇದ್ರೆ ಚೆನ್ನಾಗಿರಲ್ಲ ಜ್ಯೂಸು ಬೇರೆ ಏನಾದರೂ ಹಣ್ಣು ಹಂಪಲು ಆ ಥರದ್ದು ತಿನ್ನಬೇಕು ಊಟ ನಿಂಗೆ ಇಷ್ಟವೇ ಇಲ್ಲ ಬೇಡಬ್ರು ಅಂತಂದರೆ ಅದ್ರಲ್ಲಾದ್ರೂ ನಾವು ಬದ್ಲಾಯಿಸ್ಕೋಬೇಕು ಸ್ವಲ್ಪ ಏನಾದ್ರು ತಿನ್ಲೇಬೇಕು ಅದು ರಾತ್ರಿ ಟೈಮ್ ಅಲ್ಲಿ ನೀನ್ ಹಗ್ಲಲ್ ತಿಿಂದಿ ಿಲ್ಲ ಅಂದೂ ಪರವಾಗಿಲ್ಲ ರಾತ್ರಿಯಲ್ಲಿ ಸ್ವಲ್ಪ ತಿನ್ನಬೇಕು ತಿಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಆ ಥರ ಮಾಡಬೇಕು ನಾವು ಹೇಳ್ತೀವಿ ಅಷ್ಟೇ ನಾನು ಅದನ್ನ ಅದೊಂದು ಫಾಲೋ ಮಾಡ ಸ ಸುಮ್ಮನೆ ಹೇಳ್ಬೋದ ಅಷ್ಟೇ ಫಾಲೋ ಮಾಡಕ್ ಅಷ್ಟು ಹ ಅಷ್ಟು ಟೈಮ್ ಸಿಕ್ಕಲ್ಲ ಅಂತ ಸುಮ್ಮನೆ ಏನೋ ಕಾರಣ ಹೇಳೋದು ತಪ್ಪಿಸ್ಕೊೊಳ್ಳೋದು ನನಗೆ
ಹ್ಮ್ ಹ್ಮ್
ಅದು ತುಂಬಾ ಸುಲಭ ಅದನ್ನು ಫಾಲೋ ಮಾಡೋದಿದೆ ಅಲ್ವಾ ಅದೇ ದೊಡ್ಡ ಕಷ್ಟ
ಒ ಕಷ್ಟಾನ
ಹ್ಞ ಹೌದು
ಹ್ಮ್್ಮ ಹ್ಮ
ಆಗತ್ತೆ ಮತ್ತೆ ಊರಲ್ಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ
ಹಾ ಚೆನ್ನಾಗಿದ್ದಾರೆ
ನಿಮ್ಮ ತಮ್ಮನೂ ಬಂದಿದ್ರಾ ಮದುವೆಗೆ
ಹಾ ಅವನು ಬಂದಿದ್ದ
ನಿಮ್ಮೂರಿಂದ ದೂರನ ಅಥವಾ ನಿಮ್ಮೂರ್ ಪಕ್ಕದೇನ
ನಮ್ಮೂರಿಂದ ಸ್ವಲ್ಪ ಒಂದ್ ಹಫ್ ಅನ್ ಅವರ್ ಆಗುತ್ತೆ
ಹ್ಮ್ ಎಲ್ಲಾ ಹೋಗ್ಬಿಟ್ಟಿದಾರ ಕುಟುಂಬ ಸಮೇತಸಹ ಕುಟುಂಬ ಸಮೇತ
ಹೌದು ಅಲ್ಲಾ ಹೋಗಿದ್್ರಿ ಹ್ಮ್
ಹೋಗಿಲ್ಲ ಅಂದ್ರೆ ಅವ್ರು ಬೇಜಾರ್ು ಮಾಡ್ಕೊತಾರಲ್ಲಾ ನೋಡಪ್ಪಾ ಹೇಳಿದೀವಿ ನಾವಾದರೆ ಹೋಗ್ತೀವಿ ಅವರಾದ್ರೆ ಬಂದಿಲ್ಲ ನಂಟರು ಹಂಗೆ ಅವ್ರಗ ಏನ್ ಕಾರಣ ಇರುತ್ತೆ ಅದೆಲ್ಲ ಹೇಳಕ ತಾರಲ್ಲ ಕರೆದಿದ್ದಾರಾ ಹೋಗ್ಬೇಕಷ್ಟೇ ನಿಮ್ಮ ಕಣದೂ ನಿಮ್ಮ ಹತ್ರ ಇ ಮಾಡಕೊಳ್ಳಳಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಅರ್ಥ ಮಾಡ್ಕೊಳೋನಾದ್ರೆ ಹೇಳಂದ್ರೆ ಅರ್ಥ ಮಾಡ್ಕೊಳ್ತಾರ ಅಪ್ಪಾ ನೀವು ಅರ್ಥ ಮಾಡ್ಕೊಳ್್ದ ಇರೋರು ಹೇ ಬಿಡ್ರಿ ಅವರೇನು ಏನೋ ಶ್ರೀಮಂತ ಇರ್ತಾರ ತೋರಿಸ್ತಾರೆ ನಾವು ಬಡವರಲ್ಲಪ್ಪ ನಮ್ಮ ಫಂಕ್ಷನ್ಗಳಿಗೆಲ್ಲ ಎಲ್ಲಿ ಬರ್ತಾರೆ
ಹ್ಮ್
ಹ ಅನ್ಕತ್ತಾರೆ ಅವ್ರು ಅಂದನ್ಕೊಳ್ಳಳೋ್ರಗೇನು ಅನ್ಕೊತಾರೆ ನಮಗೆ ತಾನೇ ಅಗ್ ಗೊತ್ತ
ನಿಜಾನೆ ಅದು ನಿಜಾನ ಕಂಡು
ಹ್ಮ್ ಹೌದು ಹ್ಮ್ ಹ್ಮ್ ಮತ್ತೆ ಏನ್ ಸಮಾಚಾರ
ಏನಿಲ್ಲ ಕಂಡ್ರಿ ಹೇಳ್ಬೇಕು ನೀವವೆ
ಂತಯ
ಹೌದು ಇವತ್ತು ಹ ಹ್ಮ್ ಅದಕ್ಕೆ ಬಂದ ತಕ್ಷಣ ಸ್ನಾನ ಮಾಡ್ದ
ಹ್ಞೂ ಅದೇ ಮತ್ತೆ ಮಾಡಿದ್ರೆ ಒಂದುಸಲ್ ಅಪ್ಪಾ ಸರಿ ಹೋಗುತ್ತದೆ ಅಲ್ವಾ ಊಟ ತಿನ್ನಬೇಕು ನೀವು ಊಟ ತಾನೇ ತಿನ್ನಲ್ಲ ಅಂತ
ಏನಿಲ್ಲ ತಿಂತೀನಿ ಊಟ ಅಂದಲ್ಲ ಏನಿಲ್ಲ ತಿಂತೀನಿ
ಅಂದ್ರೆ ಊಟ ಅಂದ್ರೆ ಯಾವಾಗ ಅಂದ್ರೆ ಅವಾಗೆ ತಿನ್ನದಲ್ಲ ಅದಕ್ಕೆ ಅಂತ ಒಂದು ಸಮಯ ಹ್ಮ ಓ ಹೌದಾ ಸರಿ ಸರಿ ಆಯಿತು ಹ್ಞೂ